ಹಲೋ,
ಶುಭೋದಯ,
ಹಾ ನಿಮಗೂ ಬೆಳಗಿನ ಶುಭೋದಯಗಳು,
ಆರಾಮಾಗಿದ್ದೀರಾ,
ಹ್ಮ ನಾನ್ ಆರಾಮಿಗೆ ಇದೀನಿ. ನೀವು ಆರಾಮಿದೀರಾ,
ಹ ಆರಾಮೀದ
ಮನೇಲೆೆಲ್ಲಾ ಆರಾಮಿದಾರ,
ಹೌದು ನಮ್ಮ್ ಮನೆಲಿ ಎಲ್ಲಾ ಆರಾಮಾಗಿದ್ದಾರೆ. ನಿಮ್ಮ ಮನೇಲ್ಲ ಎಲ್ಲಾ ಆರಾಮಾಗಿದ್ದಾರಾ,
ಹಾ ನಮ್ಮ ಮನೇಲ್ಲ ಎಲ್ಲಾರೂ ಆರಾಮಾಗಿರೋ, ಇದ್ದಾರೆ ಆರೋಗ್ಯವಾಗಿದ್ದಾರೆ,
ಹೌದಾ ಚಾ ಎಲ್ಲಾ ಆಯ್ತಾ,
ಹ್ಮ್ ಚಹ ಎಲ್ಲ ಆಯ್ತು. ನಾವು ಚಹ ಕುಡಿದ್ವಿ ನೀವು,
ನಾವು ಚಹ ಕುಡಿಯೋುದಿಲ್ಲ ನಮ್ಮ ಮನೆಯಲ್ಲಿ ರಾಗಿ ಅಂಬಳಿ ಮಾಡುತ್ತಾರೆ.
ಹೌದಾ ಈಗ್ಲೂನು ಅತ್ ಆತರ ಎಲ್ಲಾ ಮಾಡ್ತಾರ.
ಹೌದು ನಮ್ಮ ಮನೇಲಿ ರಾಗಿ ಅಂ ಒಂದೊಂದು ದಿನ ರಾಗಿ ಅಂಬಳಿ ಮಾಡ್ತಾರೆ. ಒಂದೊಂದು ದಿನ ರವ್ವೆ ಇಿಂದ ಮಾಡ್ತಾರೆ.
ಹೌದಾ ನನಗೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ತೀರಾ ನಿಮ್ ಕಡೆ ಅದ್ನ.
ಹೌದು ಇವಾಗ ರಾಗಿ ಅಂಬಳಿ ಅಂದ್ರೆ ಖಾರನುೂ ಮಾಡ್ತಾರೆ ಸ್ವೀಟು ಮಾಡ್ತಾರೆ.
ಹಾ.
ಸಿಹಿಯಿಂದ ಮಾಡ್ಬೇಕಾದ್ರೆ ಅದನ್ನ ಅ ಸ್ವಲ್ಪ ಹಸಿ ತಗೊಂಡು. ಹ ಸೋದ್ ಸೋದ ಬರುತ್ತೆ ಒಂದು ನಮ್ಮ್ ಹಾ. ಚ್ಚಿ ಆದ್ರೆ ಅವರ ಸೀರೆ ಹಾಕೊಂಡು.
ಅಂದ್ರೆ ಅದು ಇದು ಇರುತ್ತಲ್ಲಾ ಇಟ್ಟಿ ಜರಳ್ಳಿ ಇರುತ್ತಲ್ಲಾ ಅದ್ರಿಂದ ಸೋಸ್ಬಾರ್ದ.
ಹಾ ಅದ್ರಿಂದ ಸೋಸೋದಕ್ಕಿಂತು ನಮ್ಮ ಅಜ್ಜಿಯವರು ಸಿ ಅವರ ಸೆರೆಗಿಂದ. ಸೋಧಿಸ್ತಿದ್ರು. ಇವಾಗ ಹ ನಮ್ಮಮ್ಮಂದಿರಾದ್ರೆ ಸೆರಿಗಿಂದ ಸೋದಸೋದಿಲ್ಲ.
ಹ್ಮ್ ಹ್ಮ್ ಹ್ಮ್ ಹೌದು.
ಅ ಇವರೆಲ್ಲಾ ಜಲಡೆಯಿಂದಾನೇ ಸೋಧಿಸ್ತಾ. ತಾರೇ ಅದನ್ನ ಸೋದಸಿರೋದನ್ನ. ಸ್ವಲ್ಪ ನೀರು ನೀರು ಇಟ್ಟು ಅದ್ರ ಒಳೆಯಲ್ಲೇ ಮಾಡ್ತಿದ್ರು ಅವಾಗ ನಮ್ಮ ಮತ್ತೆ ಇವಾಗ ನಮ್ಮಮ್ಮ ಗ್ಯಾಸ್ ಅಲ್ಲಿ ಮಾಡ್ತಾರೆ.
ಹೌದಾ.
ಹ್ಮ ಅದಲ್ಲಿಗಡೆ ಹಿ ಈಸ ಆ ಸಿಟ್ ಹಾಕಿ. ಸ್ವಲ್ಪನೇ ಸಕ್ಕರೆ ಆಗ್ತಿದ್ರು. ಸ್ವಲ್ಪನೇ ಸಕ್ಕರೆ ಆಕ್ತಿದ್ರು ಜಾಸ್ತಿ ಆಗ್ತಿರ್ಲಿಲ್ಲ ಸಕ್ಕರೆೇನ.
ಹೌದಾ ನೀರು ಹಾಕ್ತಾರ ಅದಕ್ಕೆ.
ಹಾ ಸ್ವಲ್ಪನೆೇ ನೀರ್ ಹಾಕಿ.
ಹಾ.
ಕುದಸೋದು ತೆಲ್ಲಿಗೆ ಮಾಡ್ತಿದ್ರು ತುಂಬಾ ಹಸಿಟ್ ಆಗ್ತಿಲ್ಲ ಎಲ್ಲ ಸ್ವಲ್ ಪನೆ ಹಸಿಟ ಹಾಕಬೇಕಿತ್ತು.
ಹೌದಾ.
ಹೌದು ರಾಗೇ ಸಿಟ ಏನಿತ್ತು ಅದನ್ನ ಸ್ವಲ್ಪನೇ ಆಗ್ಬೇಕಿತ್ತು ಜಾಸ್ತಿ ಆಗ್ತಿರ್ಲಿಲ್ಲ. ಇನ್ನೆಲ್ಲಾ ಕುದಿಸಿ. ಮತ್ತೆ ಎಲ್ಲರಿಗೂ ಕೊಡೋದು ಒಂದೊಂದ್ ಗ್ಲಾಸ್ ಕುಡಿದ್ರೆ ಹ್ಮ್. ಮುಂಜಾನೆ ಮುಂಜಾನೆ.
ಹ್ಮ್
ತುಂಬ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಿದ್ರು.
ನಮಗೂ ಅದೇ ತರ ಹೇಳ್ತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂಬಳ ಎಲ್ಲ ಕುಡಿದ್ರೆ ಅಂತ. ಮತ್ತ ಎಲ್ಲ ಹೇಳ್ತಾರೆ. ಆದ್ರೆ ನಮಗೂ. ನಮ್ಗು ಜಾ ಅಂದ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲ ಅಲ್ಲ ಅದ್ರ ಬಗ್ಗೆ ಮಾಡೋಕ ಎಲ್ಲ ಅಂದ್ರೆ ಅವಾಗ ನಮ ಹಿರಿಯರ್ ಎಲ್ಲ ಮಾಡ್ಕೋತಿದ್ರು. ನಮ್ಗೆ ಇವಾಗೆಲ್ಲಾ ನಮ್ಗದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ.
ಹ.
ಹಾ ಅದ ಕೆ ನಾ ಕೇಳಿದೆ ಈಗ ನಾವು ಮುಂದೆ ನಾಳೆಯಿಂದ ನಾನೇ ಒಂದಸ ನಾನೇ ಮಾಡ ಡೋಕೆ ಇದು ಮಾಡ್ತೀನಿ ಅದನ್ನ ಅಂಬಲಿ ಗಂಜಿನ.
ಹೌದಾ ಅ ಚೆನ್ನಾಗ ಅನ್ಸು ಲ್ವಾ ಒಂಥರ ನಾವ್ ನಾವೇ ಮಾಡ್ಕೊ ಅದೆಲ್ಲ ಮಾಡೋದ ನಾವೇ ಮಾಡಬೇಕ. ಬೇಕು ಅಂತಂದ್ರೆ ಚೆನ್ನಾಗ್ ಅನ್ಸುತ್ ತ್ತೆ ನಮ್ಗೆ ಬರ್ ಬರ್ ಒಂ ಇವಾಗ ಅದು ರಾಗಿ ಗಂಜಿ ಬರ್ಲಿಲ್ಲ ಅಂದ್ರೆ ಅದನ್ನ ಕ ಮಾಡ್ತಿರ್ತಿೀವಲ್ಲಾ ಅವವಾಗ ತುಂಬಾ ಚೆನ್ನ್ ಅನ್ಸುತ್ತೆ ಅಲ್ವಾ.
ಹೌದು ಹೌದು ಇವತ್ತು ಹೊರಗಡೆ ಹೋಗ್ಬೇಕಿತ್ತು ನಮ್ಮಅ ಕ್ಕದು ಮದ್ವೆ ಇದೆ ಹಾ ನಾಗೆ ಬಟ್ಟೆ ಎಲ್ಲಾ ತಗೋಬೇಕು
ಹೌದು ಅವಳ್ ಮದ್ವೆ ಅಂದ್ರೇನೆ
ಜಾತ್ರೆತರಾ ಹೌದೌದು ಅಂದ್ರೆ ದೊಡ್ಡ ಸಡಗರ ತರ ಇರುತ್ತಲ್ವಾ ಬಟ್ಟೆ ತಗೋಬೇಕು ಬಟ್ಟೆನೇ ಮೊದ ದ್ಲು ಅಲ್ಲಿ ಚೆನ್ನಾಗಿರುವಂತ ಬಟ್ಟ
ದು ನೀವೆಲ್ಲಾ ಒಂದೇ ತರ ಬಟ್ಟೆ ತಗೊಂತಿ
ಹೌದು ದೌದು ಎಲ್ಲರೂ ನಾವು ಸಮವಾಗಿ ಒಂದೇ ತರ ಬಟ್ಟೆ ತಗೋಬೇಕು ಅನ್ಕೊಂಡಿದ್ದೀವಿ ಇವತ್ತು ಹೋಗ್ಬಿಟ್ಟ
ಅ ದುಖಾನಗೆ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ಎಲ್ಲಾ ಬಟ್ಟೆ ಎಲ್ಲ ತಗೊಂಡ್ ಬರ್ಬೇಕು
ಮತ್ತೆ ನೀವು ಮದ್ವೆ ಮದ್ವೆ ಯಾವ್ಯಾವ ರ ಅಂದ್ರೆ ಮದ್ಲು ಮದ್ವೆಗಿಂತ ಮುಂಚೆ ಯಾವಯಾವ ಕಾರ್ಯಕ್ರಮಗಳೆಲ್ಲ ಮಾಡ್ತೀರಾ
ಅದು ಇವಾಗ ನಾನು ಇವತ್ ಎಲ್ಲಿಗ ಹೋಗ್ತಿದ್ದೀನಿ ಏನ ಮಾಡ್ತಿದ್ದೀನಿ ಹೇಳ್ತಾ ಅದನ್ನು ಹೇಳ್ತೀನಿ
ಹೌದಾ
ಹಾ ನಾವು ಇವತ್ತು ಹೋಗ್ತಿವಲ್ಲಾ ಅಲ್ಲಿ ಬಟ್ಟೆ ತಗೋಬೇಕು ಮತ್ತೆ ಅ ಕಿವಿ ಓ ಓಲೆ ತಗೋಬೇಕು ಸರ ತಗೋಬೇಕು ಕು ಆಮೇಲೆ ಬೈತಲ್ ಸಟ್ಟು ಹಾ ಬೈತಲ್ ಸಟ್ಟ ಎಲ್ಲಾ ತಗೋಬೇಕು ಈ ತರಾ ಎಲ್ಲ ತಗೋಬೇಕು ಅದ ಮುಂಚೆ ಇವಾಗ ಹೆಣ್ಣಿಗೆಲ್ಲಾ ಏನ ಯವ ಯಾವ ಯಾವ್ಯಾವ ತರ ಸೀರೆ ಬೇಕು ಎಲ್ಲಾ ತಗೋಬೇಕು ನಾವು ಹ ಅ ಅರಶಿನ ಶಾಸ್ತ್ರ ಆಗಿರ್ಬೋದು ಆಮೇಲೆ ಬಳೆಶಾಸ್ತ್ರ ಆಗಿರಬಹುದು ಹು ಆಮೇಲೆ ಈ ತರ ಎಲ್ಲಾ ಶಾಸ್ತ್ರಗಳನ್ನ ಮಾಡ್ತೇವಿ ನಾವು
ಹಾ
ಅದಕ್ಕೆಲ್ಲ ನಾವು ಎಲ್ಲದಕ್ಕೂನು ಪ್ರತಿ ಒಂದಕ್ಕೂ ಒಂದೊಂದಥರಾ ಸೀರೆ ಬೇಕು ನಾವು ಮೊದಲನೇ ದಿನಾ ನಾವು ಈಗ ಮದ್ವೇಗ ಮೂರ್ ದಿನಕ್ಕ ಮುಂಚೆನೇ ಹಾ ಹೌದು ನಾವು ಮೂರ್ ದಿನಕ ಮುಂಚೆನೆ ಇದು ಹಂದ್ರಾ ಹಾಕ್ತಾರೆ ಮನೆ ಮುಂದೆ
ಹಂದ್ರಾ ಅಂದ್ರೆ
ಹಂದ್ರಾ ಅಂದ್ರೆ ಈಗ ತೆಂಗಿನ ಮರದ್ದ ಗೆರೆಗಳು ಇರ್ತಾವಲ್ವಾ ಹಾ ಆಥರದ್ದು ನಾಲ್ಕು ಅಂದ್ರೆ ನಾಲ್ಕ್ ತರದ್ದು ಗ ಗೂಟ ಎಲ್ಲಾ ಇಟ್ಟು ಆತರಾ ಹಂದ್ರಾ ಹಾಕ್ತಾರೆ ಚೆನ್ನಾಗಿ ಅದನ್ನ ಆ ಹೆನಬಿಟ್ಟು ಚೆನ್ನಾಗಿ ಹಂದ್ರಾ ಹಾಕ್ತಾರೆ
ಹಾಆ
ಅವು ಈಗ ಗೂಟಗಳು ನಿಲ್ಲಲ್ಲ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಅದಕ್ಕೆ ಉಸುಕು ಹಾಕ್ಬಿಟ್ಟು ಒಂದ್ ಚೀಲದಲ್ಲಿ ಚೀಲ್ ಚೀಲ್ದಲ್ಲಿ ಅದನ್ನ ಗೂಟನಾ ಸಿಗತ
ಹೌದ ಖಂಡಿತಾ ಅದು ಹಂದ್ರಾ ಹಾಕ್ಲೇ ಬೇಕಾ ನಿಮ್ಮ ಕಡೆ
ಹೌದು ದೌದು ಅದನ್ನ ಹಾಕ್ಲೇಬೇಕು ಅದನ್ನ ಹಾಕದಾಗ ಅವ್ವಾ ಏನಾಗುತ್ತೆ ಅಂತಂದ್ರೆ ದ್ರೆ ಗಟ್ಟಿಯಾಗಿ ಕೂಡುತ್ತೆ ಬೀಳಲ್ಲ ಅದು
ಹೌದಾ
ಹೌದು ಆಮೇಲೆ ಮದ್ ಮಧ್ಯದಲ್ಲಿ ತೆಂಗಿಂದು ಕಾಯಿನಾ ಹಾಕ್ತಾರೆ ಮಧ್ಯದಲ್ಲಿ ಆಮೇಲೆ ಆದ್ರೂ ಸೂಕ್ತ ಬಣ್ಣ ಬಣ್ಣದ್ದು ಪತ್ರಗಳು ಇರ್ತಾವಲ್ಲಾ ಅವನೆಲ್ಲಾ ಅ ನಾನಾ ರೀತಿ ರಿತಿಯಾಗಿ ಕಟ್ಟ್ ಮಾಡಿ ಅ ಅಂಟಸ್ತಾರೆ ಅಲ್ಲಿ
ಆಮೇಲೆ ಆ ಹಾ ಆಮೇಲೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಬಳೆ ಬಳೆ ಶಾಸ್ತ್ರ ಅಂತ ಮಾ ಮಾಡ್ತೀವಿ ನಾವು
ಬಳೆಶಾಸ್ತ್ರಕ್ಕೆ ನಾವೆಲ್ಲಾ ಇಳ್ಕಲ್ ಸೀರೆ ಉಟ್ಕೋಬೇಕು ಅನ್ಕೊಂಡಿದ್ದೀವಿ.
ಓ ಇಲ್ಕಲ್ ಸೀರೆ ಅಂದ್ರೆ ಹೆಂಗಿರತ್ತೇ
ಇ ಇಲ್ಕಲ್ ಸೀರೆ ಅಂತಂದ್ರೆ ಅಂದ್ರೆ ಕಾಡ್ ಇದು ಅತ್ತಿಯಿಂದ ಮಾಡಿರುವಂತದ್ದದು.
ಹೌದಾ
ಹಾ ಆ ತರ ಇರುತ್ತೆ ಅದು ನಮ್ ಸೈಡ್ ಬಹಳ ಮುಖ್ಯವಾದ್ದಂತ ಆ ಉಡುಪು ಅದು ಹೌದು ಹೌದು. ಅದು ಹಾಕೊಂಡು ದೊಡ್ಡ ದೊಡ್ಡ ಅಹ ಮೂ ಬತ್ತಿ ಎಲ್ಲ ಇಟ್ಕೊಂಡು ಹ ಆತರ ಮಾಡ್ಬೇಕು ಹೌ ದು ಬಳೆಶಾಸ್ತ್ರ ಮಾಡ್ತೀವಿ ಅದನ್ನ ಯಾವ್ ತರ ಬಳೆ ಶಾಸ್ತ್ರ ಮಾಡ್ಬೇಕು ಅನ್ಕೊಂಡಿವಂದ್ರೆ ಹ್ಮ ಇವಾಗ ಈಗ ಬಳೆ ಬಳೆ ಹಾಕೋ ಬಂದಿರ್ತಾರಲ್ಲಾ ಅವ್ರನ್ನ ಕರಿಯೋದು ಆತರ ಎಲ್ಲ ಒಂಥರ ವೀಡಿಯೋ ಎಲ್ಲ ಮಾಡ್ಕೋಬೇಕು ಎಲ್ಲ ಅಂತ ಅನ್ಕೊಂಡಿದ್ದೀವಿ.
ಹೌದಾ
ಹ ಎರಡನೇ ದಿನ ನಾವು ಅರಶನಾ ಅಂತ ಹಚ್ತೀವಲ್ವಾ ಅವಾಗ ಹಳದಿ ಕಲರ್ ಬಟ್ಟಿ ಹಾಕೋಬೇಕ ಅನ್ಕೊಂಡಿದೀವಿ.
ಹ ಓ ಹಲ್ದೀ ಅರ್ಷ್ಣಾ ಶಾಸ್ತ್ರ ಸ್ತ್ರ ಮಾಡಿದಾಗ ನೀವು ಅಲ್ಲಿ ಬಟ್ಟೆನೇ ಉಡುಪನ್ನೇ ಧರಿ
ಹೌದೌ ಹೌದೌದು ಹಳದಿ ಬಟ್ಟೆನೆೇ ಉಡ್ಲೇಬೇಕ್ ಅವತ್ತು. ಹಳದಿ ಬಟ್ಟೆನೇ ಉಡ್ಬೇಕು ಮತ್ತೆ ಅವ್ರಿಗೆ ಹೆಣ್ಣು ಇರು ಹೆಣ್ಮಗ್ಳ ಇರುತ್ತಲ್ಲಾ ಅವ್ರಿಗೆ ಹ್ಮ
ಹೌದ್ ನೀವು ಹಲ್ದಿ ಬಟ್ಟೆ ಅ ನಿ ನೀ ವು ಇವಾಗಿಂದ ಉಡ್ತಿದ್ದೀರಾ ಮೊದ್ಲ್ನಿಂದ ನೀವು ಹಳ್ದೀ ಬಟ್ಟೆನೆೇ ಧರಿಸಿ ಹಳ್ದಿ ಶಾಸ್ತ್ರ ಮಾಡೋದು ಇದೆಯಾ.
ಇಲ್ಲ ಇಲ್ಲ ನಾವು ಯ ಆವಾಗಿನ ಕಾಲದಿಂದಾನೂ ಅಂದ್ರೆ ನಮ್ಮ ಜ್ಜ ಹೌದೌದು ಅವಾಗಿಂದಾನೂ ಹಳ್ದಿ ಬಟ್ ಟ್ಟೆ ಉಡ್ಬೇಕು ಅರ್ಶ ಆ ಅರ್ಶಿನ ಶಾಸ್ತ್ರ ದಿನ ಅಂತ ಎಲ್ಲ ಇರುತ್ತೆ.
ಇಲ್ಲ ಅವಾಗಿಂದನೂ ಮಾಡ್ತಾ ಬಂದಿದ್ರ ಹೌದು ಅವರ್ನೋಡ್ಬಿಟ್ಟೆ ನಾವು ಇವಾಗೂ ಅದೇ ಮಾಡ್ತಾ ಇದ್ದೀವಿ.
ಹಾ ಮತ್ತೆ ಹಲ್ದಿ ಶಾಸ್ತ್ರ ಆದ್ಮೇಲೆ ಏನ್ ಮಾಡ್ತೀರಾ.
ಹಳದಿಶಾಸ್ತ್ರ ಆಗಿಂದೆ ಆಹ ಸುರ್ಗೆ ನೀರ ಅಂತ ಮಾಡ್ತಾರೆ.
ಹೌದಾ
ಹ ಅದು ಹೆಂಗ್ ಮಾಡ್ತಾರೆ ಅಂತಂದ್ರೆ ಇವಾಗ ಹೆಣ್ಣಿನ ಕಡೆಯಿಂದ ಅವರು ಚಿಕ್ಕಮ್ಮ ಆತರ ಇರೋರನ್ನ ಕೂಡಸ್ತಾರೆ ಆಮೇಲೆ ಗಂಡಿನ ಕಡೆ ಕಡೆಯಿಂದ ಅವ್ರ ಮನೇಲಿ ಯಾರ ಚಿಕ್ಕಮ್ಮ ಅಥವಾ ಅವರೆಲ್ಲರ ಅವ್ರನ್ನ ಕೂಡಸ್ತಾರೆ. ಅವ್ರನ್ನೆಲ್ಲ ಕೂಡ್ಸ್ ಅವ್ರಿಗೆಲ್ಲಾ ಅರ್ಶಣ ಎಲ್ಲಾ ಹಚ್ಚಿ ಆಮೇಲೆ ಅಲ್ಲಿ ನಾಲ್ಕ್ ತರ ಕುಂಭಗಳು ಇಟ್ಟಿರ್ ತಾರೆ ಅದಕ್ಕೆ ದಾರ ಕಟ್ಟಿರ್ತಾರೆ ಸುತ್ತ್ಲಿ. ಸುತ್ತಿ ಆಮೇಲೆ ಆ ಮಧ್ಯದಲ್ಲಿ ಅವ್ರನ್ನ ಕೂಡಸ್ತಾರೆ. ಕೂಡ್ಸಿ ಕೂಡ್ಸಿ ನೀರೆಲ್ಲಾ ಹಾಕೋದು ಆತರ ಎಲ್ಲಾ ಮಾಡ್ತಾರೆ ಅವ್ರಗೆ. ತಲೆ ಮೇಲಿಂದ ಹ ಅಲ್ಲಿ ಹೊರಗೆ
ಉತ್ತರ
ಹಾ ಅಲ್ಲಿಂದ ತಲೆಯಿಂದ ತಲೆ ಮೇಲಿಂದ ಹಾಕ್ತಾರೆ ಅದು ಎಲ್ಲೋ ಬೇರೆ ಕಡೆಯಿಂದ ಎಲ್ಲೋ ನೀರ್ ತಗೊಂಡ್ ಬಂದಿರ್ತಾರೆ ಐದು ಐದ್ ತರ ಸಮುದ್ರದಲ್ಲಿ ನೀರ್ ತಗೋ ಬಂದಿರ್ತಾರೆ ಅದನ್ನೆಲ್ಲಾ ಅವಿಗೆ ಹಾಕ್ತಾರೆ ಆ ತಲ ಮೇಲೆ
ತುಂಬಾ ಚೆನ್ನಾಗಿದೆ ನಿಮ್ಮ ಮದ್ವೆೆ ಶಾಸ್ತ್ರಗಳೆಲ್ಲ
ಹೌದು ಅದ್ ಆತರ ಎಲ್ಲಾ ಮಾಡ್ತಾರೆ ಅದು ಆದ ತಕ್ಷಣ ಮತ್ತೆ ಮದ್ ಹೇಗೆಲ್ಲಾ ತಯಾರಿು ಮಾಡ್ಕೋಬೇಕಲ್ಲ ತಾಳಿ ಕಟ್ಟಕೆ
ಅವಾಗ ತಾಲಿ ತಾಳೆ ಕಟ್ಬೇಕಾದ್ರೆ ಅವರು ಎಲ್ಲಾ ಸ್ನಾನ ಎಲ್ಲ ಅಂದ್ರೆ ಈಗ ಜಳಕಾಯ ಎಲ್ಲ ಮಾಡಿರ್ತಾರಲ್ಲಾ
ಬಟ್ಟೆ ಎಲ್ಲ ಬದ ಬಟ್ಟೆ ಎಲ್ಲಾ ಬದ್ಲಾಯಸ್ಕೊಂಡು ಮತ್ತೆ ಅಂದ್ರದ ಕೆಳಗಡೆ ಬರ್ಬೇಕು
ಹಾ
ಆಮೇಲೆ ಅಂದ್ರ ಕೆಳಗ್ ಬಂದಾಗ ಅವರು ಗಂಡ ಮತ್ತೆ ಹೆಂಡತಿ ಇಬ್ರುೂನು ಅದು ತಾಳಿ ಬಣಸ್ಬೇಕು ಅವ್ರೇ
ಓ ತಾಳಿ ಅವ್ರ ಕೈಲ್ಲೇ ಪಣಿಸತೀರಾ
ಹೌದೌದು ಅವ್ರಬ್ನ ಕಡೆನೂ ಪಣಸ್ಥಿವಿ ಯಾಕಂತಂದ್ರೆ ಇಬ್ರೂನು ಸಮವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಅವ್ರ್ದಾಗ ಮಾಡಿಸತಾರೆ ಅದನ್ನ
ಹ್ಮ್ಮ್.
ಅವರು ಪಂಚಕಿ ಒಂದು ಐವಾತ್ ನಿಮಿಷಕ್ಕೆಲ್ಲ ತಾಳಿ ಕಟ್ಟಿಸ್ತಾರೆ
ಹ ನಿಮ್ಮ ಕಡೆ ಮದ್ವೆ ತುಂಬಾ ಚೆನ್ನಾಗಿದೆ ಮತ್ತೆ ಇನ್ನೇನು
ಹೌದು ಮತ್ತೇನು ಇಲ್ಲ ಸರಿ ಮತ್ತೆ ಮಾಡ್ತೀನಿ ಹಾ